ಹಲೋ ಹ್ಞೂ
ಆರಾಮಿದಣ.
ಆರಾಮಿದ ನೋಡ್.
ಹಾ ನಾನ್ ಆರಾಮ ಊಟ.
ಊಟ ಇನ್ನಲ್ಲಪ್ಪ ಮಾಡ್ಬೇಕು ಇನ್ನ ಆಗಿಲ್ಲ ಮಾಡ್ಬೇಕು ಊಟ. ಮತ್ತೆನ್ ನಡ್ದಪ್ಪಾ ನಿಮ್ ಕಡೆ? ಸ್ಪೆಷಲ್ ಅನಕಿಲ್ಲ ಸೋಯಾಬೀನ್ ಐತೆ. ಸೋಯಬೀನ್ ಐತೆ ಚಪಾತಿ ಐತಿ. ಮತ್ತೇನಿಲ್ಲ.
ಅನ್ನ ಸಾಂಬಾರು.
ಪ ಸಾಂಬಾರೇನ್ ತಿನ್ನದಿಲ್ಲ ಸ್ವಲ್ಪ ಜೋಳ ಅಂದ್ರೆ ಸ್ವಲ್ಪ ಜಗ್ಗೆ ಇದ ಹಾಕೈತ ಬ್ಯಾಸ್ರ ಬರಕಾಯ್ತದೆ.
ಬ್ಯಾ
ಅಲ ಹ ಜೀವನ ಅಂದ್ರ ಸ್ವಲ್ಪ ವಿದ್ಯಾಭ್ಯಾಸ ಬರಕ ಬೖ ಏನ್ ಮಾಡಕ್ಕೊಂಬದೇ ಗೊತ್ತಾಗಲ್ಲ.
ಯಾಕಣ ಏನಾಗೖತೆ?
ಏನಿಲ್ಲಾ ಯಾಕಂತದ್ರ ಅಣ್ಣ ತಮ್ಮ, ಫ್ರೆಂಡ್ಸು, ಭಂದು, ಬಳಗ. ಬೇರೆ ಎಲ್ಲದರ ಬಗ್ಗೆ ಜಿರುಪ್ಸಾ ಬರಕತ್ತದ್ ನನ್ಗ.
ಹ್ಮ ಯಾಕ ಅಂತದ್ ಏನಾಯ್ತು ಏನಾದ್ರು ಒಂದ್ ತೊಂದ್ರೆ ಆಗಿದ್ರೆ ಆಗ್ತಾರ ಆಗ್ತಾ ಆರ್ತಾರ.
ಬರಾಮಕ್ಕೆೇನಲ್ಲ ಅಣ್ಣ ತಂಬ್ರೆ. ಸರಿ ಇಲ್ಲ ಒಂದ್ ಲೆಕ್ಕ ನೋಡ್ರ ದೋಸ್ತ್ರುನು ಸರಿ ಇಲ್ಲ ಅನ್ಸಬಿಡ್ತದ.
ಹೌದ
ಹ್ಮ್
ಇಲ್ಲಣ್ಣ ಇವಾಗ ನಿನ್ ಮನ್ಸ ಆತರ ಅವ್ರ ಮೇಲೆ ಒಂತರ ಕೆಡಬಂತ ಅಂದ್ರ ಒಂದ್ ಏನ ಕಾಣ ಇರುತ್ತ ಅವ್ರಂದ
ಇಲ್ಲ ನಾವ್ ಎಷ್ಟು ಚಂದ ಇದ್ರನು ನಮ್ ತಮ್ಮದವ್ರಿಗೆ ಹಣದ್ರರಿಗೆ ಚಂದಾಗಿ ನೋಡ್ಕೊಂಡು ಇದ್ರನು
ಯಾವದಕ್ಕೂ ಸ ಕೊಡಲ್ಲ ಒಬ್ರು ಬೇರೆ ಚಲೋ ಇದ್ದಾಗ ಮುನಕ ತಿನ್ನಾಕ ಬರ್ತಾರ ಏನನ್ ಒಂದ ಸ್ವಲ್ಪ ಇದದುೇಳಿದ ಅಂದ್ರೆ ಒಟ್ಟ ಬರಕಡಿರಲ್ಲ
ಅ ಕೆಲಸ ಅಂದ್ರೆ ಬರಲ್ಲ
ಕೆಲ್ಸ ಅಂದ್ರ ಬರಲ್ಲ ಈಗ ಎಂದ ಚಂದ ಮಾಡ್ಕಂದ್ ನೋಡ್ರಪ್ಪಾ ಅಂತಂದಗೆಸಂದ ಬಿಸ್ನೆಸ್ ಹಬ್ಬ ಒಂದ ಬರ್ಗಿ ಬಟ್ಟೆ ಅಂಗಡಿ ಹಾಕೊಟ್ಟಿದ್ಯಾ ಒಬ್ಬ್ರಿಗೆ ಗ್ಯಾರಜ ಕೊಟ್ಟಿದ್ದ ಚೆಂದ ಮಾಡ್ಕೊಂಡಣಂತ ಇಲ್ಲ ಕುಡ್ದು ತಿಂದ ಬಂದು ಜಗಳ ಮಾಡೋದು ಇ ಮಾಡದೆ ಮನೆ ಒಟ್ಟು ನೆಮ್ಮದಿಿಯಲ್ಲ ಒಬ್ಬನ ಬಟ್ಟೆ ಅಂಗಡಿಯ ಕೊಟ್ಯ ಬಟ್ಟೆ ಅಂಗಡಿ ಮುಚ್ಕೊಂಡ ಹೋದ ಒಂದ್ ಮಾಡಿಗೆ ಇಷ್ಟಂದು ಹಿಂಗೆ ಸಾವಿರ್ ಸಾವಿರ ಮಾಡಿ ಎಷ್ಟಂದು ಕೆಟ್ತ ಬಿಟ ಅದು ಸವಸಾಮಾನ ಹಾ
ಇವಾಗ ನೀನಲ್ಲ ಚಲಾ ಚಲೋದನಂಗ ಇದಲ್ಲಿ ಇವಾಗ
ಈಗಾ ಚಲೋ ಅವ್ರೆಲ್ಲ ಸ್ ಬಂದಿ ಚಛಲೋ ಇದ್ರೆ ನಾವು ಚಲೋ ಇರ್ತೀವಿ
ಹ್ಮ್ ಅಣ್ಣ ಅಲ್ಲಗ ಅದೇ ಇರ್ತಲ್ಲ ಇವಾಗ ನಮ್ ಜೊತೆ ನಮ್ಮ ಅಣ್ಣ ತಂಬರು ನಮ್ ಫ್ರೆಂಡ್ಸ್ ಎಲ್ಲ ನಮ್ಗೆಲ್ಲ ಅನುಕಲಾಕ ನಮ್ ಕಷ್ಟದಲ್ಲಿ ಎಲ್ಪ ಆದ್ರೆ ಒಂಂತರ ಖುಷಿ ಇರತ್ತೆ ನಾ್ ಅವ್ರಿಗೆ ಎಲ್ಪ್ ಆಗ್ಬೇಕು ಮಾಡ್ಬೇಕು ನಾವ್ೇಏನು ನಾವೆಲ್ಲಾ ಕೆಲಸ ಅವ್ರೆಲ್ಲಾ ಮಾಡಿರ್ತಿೀವಲ್ಲ ಎಲ್ಲ ಟೈಮ್ಗೆಲ್ಲ ಎಲ್ಪ್ ಆಗಿರ್ತೀವಿ ಮತ್ತೆ ಕಷ್ಟದಲ್ಲಿ ಏನ ಎಲ್ಪ ಆಗಿರುತ್ತ ಅಮೌಂಟ್ ಬಂದ ಅಂತ ಅಂದ್ರೆ ಅದು ಹಣದ ವಿಚಾರದಲ್ಲಿ ಅಲ್ಪ ಆಕಿರ್ತೀವಿ ಇವಾಗ ನಮ್ಗ ಏನಾದ್ರು ಸಡನ್ ಆಗಿ ಸ್ವಲ್ಪ ಏನಾದ್ ತೊಂದರೆ ಅಂತ ಬಂತಂದ್ರೆ ಕೆಲವು ಕೆಲವರು ಬರ್ತಾರೆ ಕೆಲವರು ಬರಲ್ಲ
ಹ್ಮ್
ಆತರ ಆತರ ಏನಾಗಬಿಡುತ್ತೆ ಮತ್ತೆ ಇವಾಗ ನಾವು ಅವ್ರ ಕೆಲಸಕ್ಕಾಗಿದ್ವಿಪ್ಪಾ ನಾವ್ ಅವ್ರು ಸಹಾಯ ಮಾಡಿದ್ವಿ ಇವಾಗ ನಮ್ ಕೆಲ್ಸ ಅವ್ರು ಬರೋಲ್ಲ ನಮ್ಗ ಅವಷ್ಟ ಹಾತ್ ಕೊೊಳ್ಳಲಿ ಅಂದ್ರ ಒ ಒ್ ಸ್ವಲ್ಪ ಮನಸ ಬೇಜಾರಾಗಗುತ್ತೆ ಅವ್ರ ಮೇಲೆ
ಇದೆಲ್ಲ ಮಾಡ ಎ ಎಲ್ಲಷ್ಟುಾರ ಯಾರ ಇಟ್ಟಂದ ನಾಂಜ ಮಾಡಡ್ತಾರ ಈಗ ಅಯ್ಯೋ ನಮ್ಮ್ ಅಣ್ಣ ಹಂಗೆ್ ಚಂದ ಮದ್ಲೆಲ್ಲಾ ಚಂದ ಮಾಡ ನಟಿದ ಈಗೀಗ ಹಊರ ಯಾರ ಮಾತ್ ಕೇಳಕೈ ನ ಏನಿಲ್ಲವ ನಮ್ಮ ನಿವೆಲ್ಲ ಅನುಮಾನ ಪಟ್ಟ ತಿಿಂದ ಇ ಮಾಡ್ಲಕತನಪ್ಪಾ
ನೀವತ್ತ ಅಣತಂದ್ರ
ನಾವ್ ಮೂರು ಜನ ಹ್ಮ ಏನು ಇಲ್ಲ ದಿನ ಹ್ಮ ದಿನಾ ಡ್ರಿಂಕ್ಸ್ ಮಾಡೋದು ಬರೋದು ಜಗಳ ಮಾಡೋದು
ಒಟ್ಟ ಮನ್ಗ ಮುಮ್ದಿನೇ ಇಲ್ಲ ಹೇಳಿದ್ ಮತ್ ಯಾರ ಮಾತ ಕೇಳಲ್ಲ ನಂದೇ ನಡೆಸ್ತೇನಿ ನಂದೇ ಇದು ಮಾಡತೀನಿ ನನಗ್ ಪಾಲ್ ಕೊಡ್ರಿ ನಾ ಹೊರಗೆ ಹೋಗ್ತೇನಿ
ಹ್ಮ್ ಹ ಈ ತರ ಭಾಗ ಕೇಳದಾರಣನ್ನತ್ರ
ಹಾ ಬಾಗ ಕೆಳಾಗತ್ತಾರ
ಹ್ಮ್ ಹ್ಮ್ ಇಲ್ಲಾ ಇವಾಗ ಯಾವಾಗಾದರು ಅಣಂತಂದ್ರೆ ಇವಾಗೆಲ್ಲ ಹ್ಮ್ ಮೊದ್ಲಿನ ಕಾಲದಿಂದನ ಅನತ್ತಂಬರ್ಗೆ ಅಂತಂದ್ರೆ ಒಂ ತರ ಆಗ್ ಬರಲ್ಲ ಯಾವಾಗ ಎಷ್ಟ ಎಷ್ಟನೇ ಲೆವೆಲ್ ತನಂತಂದ್ರೆ ಒಂದು ಆಟ ಆಡುವಾಗ ಸ್ಕೂಲ್ಗೆ ಹೋಗ ಹೋಗುವವಾಗ ಚಿಕ್ಕ ಮಕ್ಕಳ ಅಜೆಂಟ್ ಕೆಳಗೆ ಇರ್ತ್ತಲ್ಲ ಅವವಾಗ ನಮ್ಮ್ ಮೈಂಡ್ಕ್ಷಣ ಮೆಚೂರ್ ಆಗಿರಲ್ವ ಅವಾಗ ಒಂದಾಗಿರುತ್ತ ನಾವು ಇವಾಗ ಬೆಳೀಿತಾ ಬೆಳೀಿತಾ ದುಡ್ಡಿನ ಪ್ರಾಬ್ಲಮ ಮನ ಪ್ರಾಬ್ಲಮು ಮತ್ತೆ ಹೆಂಡತಿ ಮಕ್ಕಳು ಆದ್ಮೇಲೆ್ಮ ಒಬ್ಬ್ರೊಬ್ರ ಒಬ್ಬೊಬ್ರತ್ರ ಒಂದೊಂದು ಟೆನ್ಷನ್ ಎಲ್ಲಾ ರೈಸ್ ಆಗ್ತಿರ್ತತೆವಾಗ ಅವ್ರ ಪ್ರಾಬ್ಲಮ್ ಅವ್ರಿಗೆ
ಇದು ಪ್ರಾಬ್ಲಮ್ ಅವದ ಪ್ರಾಬ್ಲಮ್ ಅದು ಈಗ ನಾವ್ ಏನು ಬೇರೆ ಬೇರೆ ಕಡೆ ಹಕ್ಕಿದ್ರ ಅವೆಲ್ಲಾ ಪ್ರಾಬ್ಲಮ್ ತ ಹಬೇಕು ನಾವೆಲ್ಲಾ ಕೂಡ ಆಗಿದ್ದೀವಿ ಒಂದಗಿದ್ದೀವಿ ಈಗಲ್ಲಾ ಅತ ಮಾಡ್ಕ್ ಅಂದ್ರೆ ನೋಡು ಆತ ಮಾಡ್ಕ್ ಅಂದ್ರೆ ನಾವವುಂತ ತಂದ ಆಗ ಇರ್ತೀವಿ ನಾವ್ ಮಾಡ್ಕಕ್ಂದ್ರೆ ನಮ್ದ ತಮ್ಮದ್ರೆ ಇನ್ನೊಬ್ಬ ತಾನ ಅವನ ತಂದಾಕಿರ್ತಾನ ಚಂದಿದ್ದೀವಿ ಚೆಂದಿದ್ದಲ್ಲಿ ಟೆನ್ಷನ್ ಸುಮ್ನೆ ಯಾರ ಅವ್ರ ಮಾತು ಕೇಳಿದೆ ಇವ್ರ ಮಾತ ಕಳಿನ ಬಂದು ಜಗಳ ಮಾಡೋದು ಈ ತರ ಮಾಡಗತ್ತಾನ ಆತರ ಯಾಕಕ್ ಮಾಡ್ಬೇಕು ಅಂತ ಹೇಳಕೈತೇನಿ ಏ ಇಲ್ಲ ನನಗೆ ಇದು ಮಾ ನನಗೆ ಒಟ್ಟ ಭಾಗ ಬೇಕಂದ್ರೆ ಬೇಕು ಕಡೆ ಆತ ಅಂತೆ ನಂಗೆ ಆದದ್ರೆ ನಾವೇಏನು ಭಾಗ ಮಾಡಿ ಕೊಟ್ರ ಅದ ಏನು ಒಪ್ಪಾಗಿಲ್ಲ ಬಿಡುವಗ ತಿಲ್ಲಿಲಿ ಅಂತ ಅಂದ ಕೊಟ್ಬಿಡದು ಇವ ಮಲ್ಲಿ ಈ ನಿಜ ತರ ಮಾಡ್ಕಂತ ಅಲ್ಲಿ ಮಹಿಲಿ ವೈಿಜ್ಯ ಕುಂತ ಅಂದ್ರ ಅವ್ರ ಮ ಅದು ಆಳೋದು ಕರೆಯೋದು ಮಾಡೋದು ನಮ್ಮ್ ಮನೆಗೆ ಇದು ಮಾಡೋದು ಇಲ್ಲ ಅಂತ ಅನ್ಗೆ ಇದ ಮಾಡ್ಕೊಂಡಂಗ ಹದ್ತಾರ
ಇಲ್ಲಣ ಇವಾಗ ಒಬ್ರು ಅಣ್ಣ ಂಬ ಅಂದ ಅಂದ್ಮೇಲೆ ಇವಾಗ ಕೊನೆ ತನಕೂ ಜೊತೆ ಆಾಗಿರಕ್ಕಾಗಲ್ಲ ಅದು ಎಲ್ಲೋ ಅಪರೂಪ ಅಪರೂಪ ಉಪಾಯ ನೋಡ್ದದು ನಾವು ಕಣ ತನಕಕ್ಕೆ ಜೊತೆ ಆಾಗಿರೋದ ಅಂತ ಅಂದ್ಬಿಟೆ ನಾವು ಎಲ್ಲಾರ ಎಲ್ಲರ ಮನೆಯಲ್ಲಿ ದೋಸೆ ತೂತ ಇರ್ತದ ಬಿಡೋ ಅದ ಒಂದಲ್ಲ ಒಂದ್ ದಿನ ಬೇರೆ ಆಗ್ಲೇಬೇಕು ಇವಾಗ ನಿನ್ ಮದ್ವಿೆ ಆಗಿಲ್ಲ ಇವಾಗ ನಿಮ್ಮ ಮಣ ಮದ್ ಆಗೈತಿ ಏನ ಸತ್ ಅವನು ಬೇರೆ ಭಾಗ ಬ ಬಾಗ ಕೇಳ್ತಾನೆ ಇವಾಗ ನಿನ್ ಮದುವೆ ಆಗಲಿ ನೀನ್ ಆಟೋಮೆಟಿಕ್ ಆಗಿ ನೀನ್ ಭಾಗ ಕೇಳಕ್ ಕೇಳ್ತೀನ
ಬಾ ಕೇಳವಿ ಇನ್ನು ಯಾಕಂದ್ರೆ ನಮ್ದು ಮದ್ ಆಗಲ್ಲ ನಮ್ಮ ತಮ್ಮಂದೂ ಮದ್ ಆಗಲ್ಲ ಅಂತ ಮೇ ಬಾಗ ಹೆಂಗ್ ಕೊಡಕ್ ಬರ್ತ ಒಂದಸ ಬರ್ತ ನೀವ ಮ್ಕನ್ ದಿನ ಆಯ್ತ ನೀವ ಹೊರಗೆ ಮ ಮಾಡಕನ್ ದಿನಪ್ಪ ಅ ನಾವು ಹೊಂದ್ ಬಿಡ ಹೊಂದ್ ಬಿಡ್ತೀವಿ ಆದ್ರ ನಮ್ಗ ನಮ್ಮ್ ಅಣ್ಣನ್ ನಮ್ ಜೊತೆಗಿದರ ಚಲೋ ಆತ ನ ಒಂದ್ ರೂಪಾಯಿ ಕೊಡೋದು ಬೇಡ ಮನಗೆ ತಂದಾಟದು ಬೇಡ ಯಾಕ ನಾವ್ ಅಣ್ಣ ನಮ್ ಜೊತೆಗೆ ಇರ್ಬೇಕು ಒಂದು ಜೈಂಟ್ ಆಗಿತ್ತು ಅಂದ ನಮ್ದೊಂದು ಕರ್ತ್ತಿದ್ದಿರ್ತದೆ
ಹ
ಗಣ ಈಗ ಕುುಲ್ ಆಗಗ್ಬಿಟ್ಟು ಅಂತಂದ್ರೆ ಒಬ್ಬ ಅವ್ರನ್ನ ಈ ಕಡೆ ಅಂದ್ರ ಯಾರು ಹಚ್ಚಿಡದು ಚುಚ್ಚಿಡದು ಜನ ಸರಿ ಇಲ್ಲ ಏನ್ ಬೇಕ್ರ ಮಾಡ್ಬಿಡ್ತಾರೆ ಅದ್ರಾಗ ಫ್ರೆಂಡ್ಸ್ ಸರಿ ಇಲ್ಲ
ಹ್ಮ ಇವಾಗ ಬಡೋಣ ಜನ ಜನದ ಮಾತ್ ಕೇಳಿದ್ರೆ ಅಷ್ಟ್ ಇವಾಗ ಜನ ಮಾತ ಅಂತಂದ್ರೆ ಇವಾಗ ಚೆನ್ನಾಗಿರೋ ಮನೆಯ ಕೂಡ ಕೆಡ್ಸಕ್ತಾರೆ
ಹಾ ಈಗ ಅದೇ ಅದನ್ನೇ ನಡೆದರದ ನ್ ಮನೇೆಯಲ್ಲಿ ಅಯ್ಕ ಚೆನ್ನಾಗಿರಪ್ಪಾ ನಾ ಹೇಳಕತ್ತೀನಿ ಕೇಳಲಗಾರ
ಇವ ನಿಮ್ಮ್ ಅಣ್ಣ ಹೆಂಗನ್ ಕೆಲ್ಸ ಮಾಡ್ತಾನವ
ಮುಂದಿ ಹೇಳಕತರ ಇದೆಲ್ಲಾ ನಮಗ್ ಕಡಕಾಯಿ ನೋಡ್ತವಿ ಕಡಕಾಯಿ ಮಾಡ್ತೀವಿ ನಮ್ಮ ಈಗ ಹೆಣ್ಮಕ್ಳ ಯಾರು ನನ್ಗ ಗಂಡ ಮಕ್ಳು ಯಾರುಲ್ಲ ಈಗ ನನಿ ಎರಡು ಇದು ನಮ್ಮ ಅಣ್ಣ ಎರಡು ಎರಡು ಮಕ್ಕಳು ಇದವು ಗಣಮಕ್ಳು ಯಾವು ಇಲ್ಲ ಹಂಗಾಗಿ ಈಗ ನಮ್ಮ ಅಣ್ಣ ತಲೆಗೆ ಎರಡ್ ಎಣ್ಣ ಅವಲ್ಲ ಏನ ಇವ್ ಆಸ್ತಿ ಇವರೇ ಇದ್ ಮಾಡ್ಕೊಂತಾರ ಅದಕ್ಕೆನ ಬ ಬಿಟ್ಟು ಕೊಡಲಗ್ಯಾರ ಅಂತ ಹೊಂದ್ ಲೆಕ್ಕ
ಹ ಹಾ
ಅದಕ್ಕೆ ಆವಿ ಕಡೆ ಕಡೆ ಮಾಡ ಅಂತ ಲೆಕ್ಕ ಆ
ಹಾ ಇವಾಗಣ ನಿಮ್ಮ ಅಣ್ಣ ಏನ್ ಕೆಲ್ಸ ಮಾಡ್ತಾನ ಅವ
ಇವಾಗ ಬಟ್ಟೆ ಅಂಗಡಿ ಅದಲ್ಲ ಬಟ್ಟೆ ಅಂಗಡ ಮಾಡ್ಕೊಂಡು ಹೋಗ್ನ ಅದ ಬಿಸ್ನೆಸ್
ಹ್ಮ ಹ್ಮ
ಹಂಗಾಗಿ ಇಲ್ಲ ಅಂತಂದ್ರ ಏನ್ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಈ ಸ್ವಲ್ಪ ದುಡ್ಡಾಗಿಯ ಅವ ಕ ಹೇಳಿ ಈಗ ಎಲ್ಲಿ ಎಲ್ಲಷ್ಟ ಅವ್ರರಿಗೆಲ್ಲಾ ಯಾಕ್ ನೋಡಿಕ್ಯಾಮ ನಮ್ದ ನಾವು ನಡ್ಯ ಅಂತ ಮನ್ಸ ಹಡ್ದ ಬಂದದ ಇಲ್ಲ ಹೊರ್ಗಿನವ್ ಫ್ರೆಂಡ್ಸ್ ದೋಸ್ತರು ಯಾರೋ ಮೈಂಡ್ಗ ತಾರ ಗೊತ್ತಿಲ್ಲ ಇದನ್ನ ನಾ ಅರ್ಥ ಮಾಡ್ಸ್ಬೇಕಕ್ ಯಾವತರ ಅರ್ಥ ಮಾಡ್ಸ್ಬೇಕ ಅಂದೆ ಗೊತ್ತಾಗಲ್ಲದು ಅವ್ರೇನಾವ್ ಸಣ್ಣ ಹತ್ದ್ನಂತ ಸಣ್ಣ ಹುಡುಗ ಇತ್ತು ಚಿಕ್ಕ ಮಗ ಇತ್ತ ಅಂದ್ರ ಏನೇ ಹೇಳ್ಬೋದು ಬುದ್ಧಿ ಇಲ್ಲಪ್ಪಾ ಏನ ಹೇಳಿದ್ರ ತಿಳಿಸಿ ಹೇಳ್ಬೋದು ಅಂತ ನೀ ಬೇಕಾದಂಗ ದೊಡ್ಡತ್ನಾಗನ ಎರ್ ಮೈಂಡ್ ಆದ ಹಂಕು ಹೆಂಗ ಯಾವ ತರ ಮಾಡ್ತಾನ ಏನಿಲ್ಲ ಇನ್ನೊಬ್ಬರ ಮತ್ಗೆ ಕೀ ಕೊಡಾಕತಾನ ಹಂಗ ಹಂಗ ಏನನ್ ಇತ್ತಂತದ್ರನು ಹ ಈಗ ಏನೇ ಎದ್ದ ಬೇಕಾದ ವಿನ ಇದ ನಮ್ಮ ಮಹಿನ ಹೆ ಮಾಡ್ದಪ್ಪಾ ನಿನ್ ಹೆಸರು ಬ್ಯಾಡ ಅ ನಾವು ನಡತಿವಿ ನಿನ್ ನಾರ ಅಂತ ಬರೀ ಡೌಲ್ಟ್ ಇತ್ತಂದ್ರ ನಮ್ಮಮ್ಮಿ ಹೆಸರ್ಲ್ಲಿ ಜೇಟ್ ಮಾಡಿ ಇಡ್ಬೇಕಮ್ಮ ನಂದದ ನಮ್ಮ ಮನಿಗೆ ಇದ್ರಸ ನಮ್ಮ ನಮ್ಮಮ್ಮಿ ಹೆಸರಲ್ಲಿ ಜಾಯಿಂಟ್ ಮಾಡ ಹ ಜಾಸ್ತಿ ಬೇ ಕಡೆ ಕಡೆಕಂದ್ರೆ ಆತರ ಇಡ್ಬೇಕಂತ ನನ್ ಪ್ಲಾನ್ ಅದ ಅದಕ್ ಸ್ವಲ್ಪ ಚನ ಹೆಂಗ ಇದಾರ ಅದ್ರ ಚಲೋ ಅದಂದ ಗೊತ್ತಾಗಲದ
ಹೌದ
ಹಾ ಈಗ ವಯಸ್ಸ ಆದ್ಮೇಲೆ ನೋಡ್ತಾರ ಇಲ್ಲ ಅಂಬದು ಗ್ಯಾರಂಟಿ ಇಲ್ಲ ಈಗ ಹಿಂಗ ಮಾಡಕತ್ತನಯತ್ತಾ ಇತ್ತ ಮುಂದೆ ಎಲ್ಲತ್ನ ಕಾಯಿ ಬಿಟ್ಟ ಅಂದ್ರೆ ಏ ಏನೇನ್ ಮಾಡ್ತಾರ
ಏನೇ ಮಾಡತಾನ ಗೊತ್ತ
ಹ್ಮ್ ಈಗಲ್ಲಪ್ಪಾ ನಾವ ಏನ್ ನಮ್ಗೆ ಏನ್ ಬೇಡ ನಾವು ಚಂದ್ ಮಾಡ್ಕೊಂಡ್ ನ ಉಣತೀವಿ ನಮ್ ಮದವಿ ನಾನ್ ನುಡ್ಕತಿವಿ ನೀವ್ ಚಂದ ಹೆದರಿ ಬಂದ್ ನಿತ್ ಕೊಟ್ರ ನಮ್ಮ್ ಮದ್ ಟೈಮ್ ಅಷ್ಟ ಅಕ್ಕಿ ಕಾಳು ಅಕಿರ ಸಾಕು ನಾವ್ ಹೊಂಂತೀವಿ
ಇಲ್ಲಣ್ಣ ಇವಾಗ ಅವ್ತ್ರ ಡ್ಡಐಲ್ಲ ಬೇಜನ್ ದುಡ್ ಐತಿ ಇವ ಅವ್ನತ್ರ ಇವಾಗ ದುಡ್ಡು ಮಾಡ ಸರ್್ನ್ ಕೈಲಿ ಇಾಗ ನಾನು ಮುಂದ ಬೇರೆ ಆದ ನಾನ್ ಯಾರತ್ರ ಕೈ ಚಾಲ್ಸಲ್ಲ ಯಾರತ್ರ ಹೋಗಕ್ ಆಗಲ್ಲ ಅನ್ಕೊ್ಂಬಿಟ್ಟು ಅವ ಒ್ ಒಂದು ಕಾಫಿಡೆನ್ಸ್ ಐತೆ ದುಡ್ಡಿನ ಮೇಲೆ ಮುಂದ್ ಅದೇ ದುಡ್ ಇರ್ಲಾರದಂಗ ಆದ್ಮೇಲೆ ಸ್ವಲ್ಪ ದುಡ್ ಅಮೌಂಟ್ ಕಡಿಮೆಿದ ಮೇಲೆ ಮತ್ತೆ ನಿಮ್ಮ ಹತ್ರನ ಬರ್ತೇನೆ ದುಡ್ಡ ಇದ ಕೊಡ್ರಿ ನ ಬಿಸಿನನೆಸ್ ಲಾಸ್ ಎಲ್ಲಿ ಹೊಂಟಿದ ಅಂತ ನಿಮ್ಮ ಹತ್ರನನೆ ಬರ್ತಾನೆ ತಾನೇ ತಾನೇ ಇವಾಗ
ಅದ ಅದನ್ನೇ ನಾ ಅದೇ ಅವನಿಗೆ ಅರ್ಥ ಮಾಡ್ಸಕತಿದವಿ ಶ ೊತ್ತಲ್ಲಪ್ಪ ಒಂದ್ಸಲ ಕಾಕಂದ್ರ ಈಗ ಏನು ಉಪೋಗಿರಲ್ಲ ನೀ ಎಲ್ಲ ಇ ಮಾಡುವ ಈಗ ನಮ್ಮ ಮನೇಲಿ ಕಟ್ಸಕೋಬೇಡ್ ನಾವ ಅಂತೀವಿ ಈಗ ಕೂಡಿದ್ ಗಸಂದ ಮತ್ತೆ ಬೇರೆ ಗಸ ಮನಯಗ್ ಬಂದ್ರ ನಮ್ಮ್ ಮನ್ಸವಾಗ ಹೆಂಗಿದ್ದಿರ್ತದ ಚೇಂಜ್ ಆಗಿರ್ತದಿಲ್ಲ ಈಗ ಇವಾಗ ಜಗಳ ಮಾಡೋದು ಈಗ ಒಂದ್ಸಲ ಹೋಗಿ ಬಂದ್ಮೇಲೆ ಏನಪ್ಪ ನ ಮಣ್ಣ ಹಿಂಗೆ ಮಾಡ್ತಾನಂತ ಅವಾಗ ಮನ್ಸ ಅವಾಗ ಶರೀರಲ್ಲಿ ನಮ್ದೇ ಇರಬ್ ಇದ್ದಾಗ ಏನ ಈಗ ಚಂದ ಉಳ್ಸಕೊಂಡ ಹೋಗೊಂಡ್ ನನ್ ಲೆಕ್ಕ
ಹೌದಏ ಮಾಡ್ತ
ಅದೇ ಅದ್ೇ ಹೇಳದನಿ ಏನ್ ಒಟ್ಟಾ ಅರ್ಥನ ಮಾಡಿಕಲ್ಲಗನ
ಇವಾಗಣ ನಿನ್ ಮೆನ್ಸೆಟೆ ಬೇರೆ ನಿಮ್ ನಿಮ್ ಅಣ್ಣ ಮೆನ್ಸೆಂಟೆ ಬೇರೆ ಇವಾಗ ಇವಾಗ ನಿ ನಿಂದು ನಿಂದು ಒಂದು ಸ್ವಂತ ಅಂಗಡಿ ಹಾಕೋ ಸ್ವಂತ ಬಿಸನೆಸ್ ಸ್ಟಾರ್ ಮಾಡೋ ಏನಾದ್ರು ಒಂದು ಓದ್ಬಿಟ್ಟು ನೌಕರಿ ತಗೋ ಇವಾಗ ನಿನ್ ನಮ್ಮ ಏನ್ ಕೈಲೆ ದುಡ್ಡು ಬರ್ತ ದುಡ್ಡು ಓಡಾಡ್ತಿರುತ್ತ ಅವಾಗ ನಿಿನಗಗ್ ಅದೇ ತರ ಯಚನೆ ಬರುತ್ತೆ ಬ ನಾ ಎಷ್ಟತ್ತ ಎಷ್ಟು ಅಂತ ದೊಡ್ಡ ಮನೇಲಿ ಕೊಡ್ಲ ದುಡ್ಡ ಅಂದ್ಬಿಟ್ಟ ಸರಿನಾ ನನ್ಗ ಒಂದ್ ಕಾಲ್ ಬರ್ತಾದೆ ಆಮೇಲ್ ಕಾಲ್ ಮಾಡ್ತ ನಾನು
ಹ್ಮ್
ಹ